ಹಲೋ
ಹ್ಮ್ ಈ ಸುಮ್ ಅದಕ್ಕೆ ನೆಡಿ ಅಂತೀನಪ್ಪಾ ನನ್ ನಡ್ರರು ನಡ್ರರು ಓಡಾಡೋಮ ನಡ್ರಿ ಈಗ ಐತಿ ಎಲ್ಲಾ ಐತಿ ಇವು ಕೇಳುದೇ ಇಲ್ಲ ಇವು ಹೂ ಲೇ ನಿಮಗ ಹಂಗ ಅನಸ್ತೆತಿ ಈಗ ನೀವು ಎಮಡಿ ಪಿಂಬಂಡಿದ ಮಾತ ಒದರಿದರ ಆಗುದಿಲ್ಲ ಏನ
ಏನ್ ಎಮ ಡಿ ಯಲ್ಲಿ ಇಲ್ಲೇ ಎಮಡಿಯಲ್ಲಿ ಇಲ್ಲೇ ಬಿ ಎಚ್ ಎಮ್ ಎಸ್ ಮಾಡಿರ ಆಗಲ್ಲ ಹ್ಮ
ಹಾ ಗ್ರೂಪೇ ಇರೋದಿಲ್ಲ ಅವಾಗ ನಿಮಗ ಹಂಗ ಅನಸ್ತತಿ ಈಗ ಟೈಮ್ ಇರ್ತೈತಿ ಅದರಾಗ ನಮ್ಮ ಬೇರೆ ಸ್ಟ್ರೆಂತ್ ಬೇರೆ ಕಮ್ಮ ಐತಿ
ಏನರ ಅಂದ್ರ ಮತ್ತ ಎಕ್ಸಾಮ್ ತಗದ ಬಿಡ್ತಾರಪ್ಪ ನಡಬರಕ ಹೋದ್ರ
ಏಯ್ಯ ಬಿಡ್ಲಿ ಅಪ್ಪಾ ಎಕ್ಸಾಮ್ ಓದಲವು ಇನ ಒಂದ್ ತಿಂಗಳು ಐತ್ಲೆ ಬರೆ ಒಂದೇ ತಿಂಗಳು ಬಾಕಿ ಎಕ್ಸಾಮ್ ಅದಕ್ಕೆ ನಾ ಅದಕ್ಕೆ ಎಲ್ಲರ ಓದ ಲೇ ಆಮೇಲೆ ನೋಡುಮು ಎಲ್ಲಾ
ಎರಡ್ ತಿಂಗಳು ಮೊದಲೇ ಹಚ್ಚ್ಯಾರ ಅವರು ಎರಡ್ ತಿಂಗಳ ಮೊದಲೇ ಎಕ್ಸಾಮ ಅದಾವ ಎಕ್ಸಾಮ್ ಮುಗದ ಬಳಿಕ ಎಕ್ಸಾಮ ಅದಾವ ಎಕ್ಸಾಮ್ ಇನ್ನ ತನ ಬಿ ಓದದ ಚಾಲೋ ಮಾಡಿಲ್ಲ ಅವ
ಹಾ ಅವು ಯಾರು ಓದಲಕ ತಯಾರ ಇಲ್ಲ ನೋಡ್ ಅಲ್ಲಿ ಮಕ್ಕಳರು ಬರೇ ಒಂದ ದಿನ ಟ್ರಿಪ್ಪಿನ್ ಸಲಕ ಹಂಗ ಮಾಡಿದ್ರ
ಹ್ಮ್
ನಾನು ಅದಕ್ಕೆ ಆರು ಇವು ಎಕ್ಸಾಮ್ ಮುಗಿಲಿ ರೊಕ್ಕ ಜಮಾಸೋಣ ಪಹಲೆ ರಕ್ಕ ಜಮಾ ಹಾಕಿ ಅವನೌನ್ ಯಾರ್ು ಹೊಡಿದ್ ಅದಕ್ಕೆ ಕುಂತೀರಿ ಯಾರ್ಗು ಹೊಡ ದೊಡ್ದ ದೊಡ್ದೊಡ್ಡ ದೊಡ್ಡ ನ ನಾನ ಗುಖರೆ ಆ ಅಲ್ಲ ಗುವಾ ಹ ಪಸಂದ ಇಲ್ಲ ನ ಗಾಲ್ಲಿ
ನನಗ್ನ ಅಷ್ಟೊಂದ ಇಷ್ಟ ಇಲ್ಲ ಗೋವಾಗ ಹೋಗೋದು
ಹ್ಮ್ ಈಗ ಅದ ಚಲೋ ಚಲೋ ಪ್ಲೇಸಸ್ ಅವ ಕವರ್
ಇಲ್ಲೆ ನಮ್ಮ ಕರ್ನಾಟಕ ಬಾರ್ಡರಗಳು ಮುಚ್ಚತವೇ ಅಲ್ಲೇ ಓಸು ಕರ್ನಾಟಕ ಬಾರ್ಡರ್ ಹೋಗ್ಬೇಕು ಓಸು ಗೋವಾ ಕರ್ನಾಟಕ ಬಾರ್ಡರ್ ಹೋದರು ನಡಿತೇತಿ ಬಟ್ ಗೋವಾ ಒಳಗ ಅಲ್ಲೇನ ಮಜಾ ಇಲ್ಲ ಹೋಗಿ ಬೀಚ್ದಾಗ್ ಕುಂದರ್ಬೇಕು ಹೋದ್ರೆ ಹೋದ್ರೆ ಯಾವ ತರ ಇರುತ್ತದೆ ಈಗ
ಹ್ಮ್
ಮಜಾ ಬರಲ್ಲ ಅಷ್ಟಂದ ನಮ್ಗೆ ಅವು ಕುಡಿಯೋರೆಗೆ ಮಸ್ತ್ ಮಜಾ ಆತದ ಆ ಕಡೆ
ನನ್ನ ಲೈಸೆನ್ಸ್ ಬಂತ ಅಂದ್ರ ನಾ ಕಾರನ ತರತಿದ್ದೆ ಕಾರ್ ಅಲ್ಲಿಂದೀ ತರ್ಲಕ್ಕೆ ನಂಗ ಹತ್ತ ಸಾವಿರ ರಪಾಯಿ ಬೇಕಾಗತಾವ
ಬೇಕ ಆದ್ರೂನು
ನಂದ ನಮ್ಮ ದೊಡ್ಡ ಕಾರ್ ತರ್ಬೇಕತತಿ ಹೂ ನಮ್ಮ ದೊಡ್ಡಕಾರ್ ಭಾಳ ಒಂದು ಹದಿನೈದ ಹದಿನೈದ ನಾಲ್ಕ ಕೊಡ್ತೈತಿ ಮೈಲೇಜ್
ಇಲ್ಲ ತಂದ ನಾವು ಇಲ್ಲೇ ಇಟ್ಟೆ ಓಡಾಡ್ತೇವೆ ಅಂದ್ರ ನಡೆಯಲ್ಲ ಅದು ಹೋಗಿ ಮಾಸ್ತರಾಗಿ ಒಂದ್ ಎರಡ್ ದಿನ ಹಿಂಗಿರರ್ಬೇಕು ನಡೀತುದು.
ತಂದೆ ಅಂದ್ರು ಮೂ ಒಂದ ವಾರ ಹೋಗಬೇಕ ಅವ. ಅದಕ್ಕ ಅಲ್ಲಿ ತರಾ ಇಲ್ಲಿಂತೆ ಯಾರದ ತ. ಹ್ಮ್ ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿ ತರದ ಖರ್ಚ ತೊಡೋವಕ. ದೋಖಾ ಆತ ಅಂದ್ರ ಎಲ್ಲರೂ ಹೋಯ್ತೇವಿ. ಯೋಳು ಮಂದಿ ಹೋಯ್ತೇವಿ ಆರಾಮ ಅದರಾಗ ಮುಂದ ಎ ಯೋಳ ಎಂಟ ಮಂದಿ ಹೋಯ್ತೇವಿ ಯೋಳೇ ಮಂದಿ ನಾವು. ಮತ್ ಕಂಫರ್ಟೆಬಲ್ ಹೋಯ್ತ ಪುರಾ ನಾವ್. ಹ್ಮ್
ಆ ತರ ತಂದ್ರುನು ಯಾವನಿಗ್ನು ಒಟ್ಟೆ ಪಬ್ಲಿಕ್ ಮಾಡ್ಬಾರ್ದ ಅದು ಯಾವಾಗ ಹಾರ್ತಿ ಅವಾಗ ಸುಮ್ ಜಾ ಆವ್ ಹೋದ್ಬೇಳಕ.
ಹೌಲ್ಲೇಪ ಅವ ತಂದ ತಂದ ಇಟ್ಟ ಇಟ್ಟಬಡದ ಇಡಲೇ ನಮ ಯಾರು ಇಡಗುಡುದಿಲ್ ಎಳೆದ. ನಾವು ಕುಡುದೇ ದೊಳ ಐತ್ ಇನ ನಮ್ಮ ಮನ್ಯಾಗ. ಅಲ್ಲಿಂದ ಇಲ್ಲಿ ತರಾಕ್ ಅವ್ರನ್ನ ಲೆಕ್ಕಾ ಹಾಕ್ತಾರ.
ಅವೆಲ್ಲ ತರೋದಾಗಲ್ಲೇ ಇಲ್ಲೇ ಮುಗುಸ್ರರಿ ಆಟ್ರದ ಆತ ನಮ್ ಲೆಕ್ಕನೆ.
ಹ್ಮ ಮುಗಸೂದ ಮುಗಸೂದ ಆ ಹಂಗ ಅಂದ್ರ ಮುಗಸೂದ ರ್ಕ್ಕಿಂತ ಗಾಡಿ ಚುಲೋ ಲೇ ಗಾಡಿ ಮ್ಯಾಲ ನಮಗ್ ಎಲ್ಲೆ ಬೇಕಲ್ಲಿ ನಿಂದರ್ಸ್
ಹ ಗಾಡೆ ನಡೀತದ ಹಾ ನಾವ್ ವ್ಯೂವ್ ನೋಡ್ಬೇಕಂದ್ರೆ ಗಾಡೆನ ನೋಡ್ಬೇಕ್ ಮತ್ತ. ವ್ಯೂವ್ಸ್ ಎಲ್ಲಾ ಗಾಡೆಲೆ ಇರ್ತಾವ. ಈ ಹೆಂಗಾದರೋ ಮತ್ತ ಅಣ್ಣಾ ಗಾಡಿ ನಾ ಯೋಳ ಮಂದಿ.
ನಾಕ ಗಾಡಿ ಏನ.
ಹ ನಾಕ ಗಾಡಿ. ನಾಕ ಇನ್ನೊಂದ ಗಾಡಿ ಆಗ್ಬೋಕು ಇನ್ನೊಂದ ಗಾಡಿ ಹಾಕ್ಬೋಕ. ಒಂದ ರಂಟಿ ತಗ್ಬೋಕು.
ಅದೇ ಚುಲೋ ಯಾರ್ ಬಳಿ ಕೇಳ್ಬಾರ್ದ ಏನಿಲ್ಲ.
ಕೇಳೋದಿಲ್ಲ ಏನಿಲ್ಲಾ ಸುಂಟ .
ನಾಕ ಯಾರದ್ ಐಯ
ನಾಕ್ ಹೋಗೆದು ನಂದೊಂದು ಗಾಡಿದೊಂದ ಇದೆ ಅಲ್ಲೊಂದ ಒಂದ ದೋಸ್ತಂದು.
ಅವಾ ಕೊಡೋದಿಲ್ಲ ಅವಾ.
ಅದುಕ ಹೋತ ಕ್ಯಾದಿ ಕುಡ್ತಾನ ಕೇಳೋದಿಲ್ಲ ಆತ ಸುಮ್ ಯಾಕ್ ಕೇಳ್ಬಬೇಕ ಅದ್ನ.
ಅವಾ ಇನ್ನೊಬ್ಬಾವ ದೋಸಾನವ ಇಲ್ಲಿ ಅವ ಅವಾ ಕೊಡ್ತಾನ ಅವಾ. ಎಲ್ಲೊಬ್ಬಾವ್ ಹಾನ ಹಾ. ನಂಬಲ್ ಅಗ್ರಿಕಲ್ಚರ್ ಅ ಒಂದ್ ಎಫ್ ಜಡ್ ಅದ ಅವ್ರ ಮನ್ನೆ ಇ ಹೊಡದ್ ಬಂದ್ರೆ ಅವ್ರನು ಟ್ರಿಪ್. ಒಂದ ವಾರ ಗಾಡಿ ಮೇಲೆ. ಅವರ ಬೆಲ್ಲಿತನಾ ಪೂರ ಮ ಕುದುರೆ ಮುಖ ಎಲ್ಲಾ ಹೋಗಬಂದ್ರ ಅವರ.
ಹ್ಮ
ಒಂದ ಕೊಂದ ಎಫ್ ಜೆಡ್ ಇತ್ತು ಒಂದ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಇತ್ತ. ಒಂದ್ ಎನ್ ಎಸ್ ಇತ್ತ ಇವೆ ಎಲ್ಲ ನಾರ್ಮಲ್ ಗಾಡಿನೆ ಇದವ ಅವನ್ವ.
ಹ್ಮ್
ಹಿಂದ್ ಕಟ್ಕೊಂಡ್ ಒಂದ್ ಗಾಡಿ ಮ್ಯಾಲಿಬ್ರ ಹಿಂದ್ ಇದ್ ಕಟ್ಬಿಟ್ಟಿರೋರ.
ಹಾ ಹಂಗ ಕಟ್ರ ನಡಿತದ ಏನು ಟೆನ್ಶನ್ ಇರ್ಲಿಿಂಗ ವಜ್ಜೇದ. ಸುಮ್ಮ ಆರಾಮ ಕುಂದ್ರದ ಹಾಡೋದ ಇರತದ. ಏನಿಲ್ಲ ವಸು ಮಂದಿ ವಸು ಮಂದಿ ಒಂದೊಂದು ಬ್ಯಾಗ್ ಹಕ್ಬಬೇಕ ಒಂದೇ ಬ್ಯಾಗ್ ಹಕ್ಬಬೇಕ ಇಬ್ಬರ್ ನಡ್ಬಾರಕ.
ಹ್ಮ್
ಹುಡುಗರು ಒಂದಿಬ್ಬಬ್ರು ಕಲ್ತು ಒಂದ ಒಂದ ಬ್ಯಾಗ್ ಮಾಡ್ಬೇಕ. ವೋಸಮಂದಿ ನಮ್ಮ ಹುಡುಗರ್ದರ ಎಲ್ಲಾ. ಎರಡ್ ಬ್ಯಾಗ್ ಆತವ ಆಯ್ತ ಕಮ್ಮ ಅ ನಮ್ಗೆ ಹೊಸ ಮುದ್ದೆೆಗೆ ಕೊಡರು. ಅಡವ ಹಾಕೊಂಡು ಬ್ಯಾಗ್ ಟ್ರಿಪಿನ ಬ್ಯಾಗ್ ಅಕ್ದೆ ಅಂದ್ರೆ ಮ. ಇಲ್ಲಿ ಹನು ಇನ್ನೊಬ್ಬಾನ ಇಲ್ಲಿ ಅವಂತು. ಗಾಡಿ ಇಲ್ಲ ಅವಂದು ಸ್ಕೂಟಿ ಅದ ಸ್ಕೂಟಿ ನಡಿಯಲ್ಲ.
ಹ ಸ್ಕಾಟ್ ಆಗಲ್ಲ ಸ್ಕೂಟಿ ಎಲ್ಲಿ ನಡೀತಾ.
ಆ ಗಾಡಿ ಹತ್ತ ಇದ್ದಿದ ಇಲ್ಲ ಅವ್ರ ಮನ್ಯಾಗ ಅಂದಿದ.
ರೆಂಟಿನಾವ್ ಸಿಕ್ತಾವ.
ರೆಂಟಿಗೆ. ಈ ಕೇಳೋದ್ ಮನ್ಯಾಗ ಅಂದರಂತೆ ಪೇಪರ್ ಕ್ಲಿಯರ್ ಆದ್ರ ನಾನ. ಇವಾಗ ನೋಡ್ರಿ ಹೊಸದ ಪೇಪರ್ ಹೋಗದ ಅನ್ಕೊಂತ.
ಇವ ಬಿಡಿ ಜೊತ್ತಿದಾವ.
ಹಾ
ಹ್ಮ್ ಹ್ಮ್
ನಾನು ಫೋನಲ್ಲೇ ಓದ್ಕಂತಾ ಕುಂತೇನೀ ಅಂತ ಅಂದ ನನ್ ಮಗ ಏನ್ ಓದತಾನೋ ಏನ್ ಬಿಡ್ತಾನೋ. ಅವ್ರು ಕರೆರ ಹೇಳಬೇಕಂದ್ರೆ ಅವ್ರ ಪೇಪರ ಒಂದು ಹೋಗಿ ಬಿಡದತ್ತಲ್ಲಿ ಅವರು ಅವರು. ಕ್ಲಾಸ್ ಹೇಳೋದು ಅವ್ರ ಅಟೆಂಡನ್ಸ್ ನೋಡ್ರ.
ಹ್ಮು ಅಣ್ಣ .
ನಾವ್ ಏನಿಲ್ಲ ಕ್ಲಾಸ್ಕ್ ಕುಂದರೋದಿಲ್ಲ ಏನಿಲ್ಲ ಅಂದ್ರನು ಪೇಪರ್ ಚಲೋ ನಮ್ದ ಚಲೋ ಅಂದಂಗ ಹೊಂತಾರ. ಅವ್ರದಾಗ ಬಾಳ ಮಂದಿರ ಹೆಂಗ ಫುಲ್ ಒೋಗದಾರ ಹೊಸು ಕಸು ಅವ್ರನು.
ಹ್ಮ ಅಲ್ಲ ಕ್ಲಸಿಕ ಕುಂದ್ರಲ್ಲ ಅದ ಒಲ್ಲಪ್ಪ.
ಬಸು ಕ್ಲಾಸಿಕ್ ಕುಂದರಾತ.
ಹ್ಮ್
ಹಾಲ್ ಟಿಕೆಟೇ ಜನರೇಟ್ ಮಾಡಕೆ ಕೊಟ್ಟಿಲ್ಲ ಅಂತವರೇ ಈಗ.
ಯಾಕೆ.
ಇದೇ ಕ್ಲಾಸಕ್ ಕುಂದರ್ಲಾರದು ಅವಾರ ಅವಾರ .
ಹ್ಮ್ ಹ್ಮ್
ಅಟೆಂಡನ್ಸ್ ಕಮ್ಮ ಅದಾವ ಅಂತ ಹಾಕಿ ಇದು ಮಾಡ ಬಿಟ್ರ ಅಂತ ಹಲ್ಟಿಕಟ್ . ಮಾತಾಡಾಡ್ದಾನೆ ಕಳ್ಸ್ಬಿಟ್ರ ಅಂತೆ ಮುಂದಿನ ವರ್ಷ ಬರಿಯಕತ್ತಿ ಅಂತೆ. ನಮ್ಮ ಬಂದಿದ್ದ ಅವ ಅವತ್ತು ಲೆ. ಎಕ್ಸಾಮ್ ಇದ್ದಾಗ ಏನೋ ಬಂದಿದೆ ಬಂದ. ತೋರಿಸ್ತೀವಿ ಇವನಿಗೆ ಜನ್ರೇಟ್ ಮಾಡ್ಕೊಟ್ಟಿಲ್ಲ ಹಂಗಿ ಹಿಂಗಂತ. ಇವ್ನು ಮಾಡ್ಯಾರ ಬಾಳ ಕಿತಪತಿ ದಂದೆ ಮಾಡ್ಯಾರ ಯಾರಿಗೋ ಸರಿಗ್ ಹೋಗಿ. ಕ್ವಾಟ್ರೋ ಏನು ಅಂದರಂತೆ ಫಂಕ್ಷನ್ ದಿನ . ಕುಡಿತೀನ ಅಂತ ಕೂಡಸ್ಮ ಅಂತ ಆಯ್ತ ಇವರು ಏನೋ ಕ್ವಾಟ್ರ. ಓಟಿ ಹಂಗ ಹಿಂಗ ಅಂದಾರ ಅಂತ ಅದು ಗೊತ್ತಾಗ್ಬಿಟ್ಟದು ಇವ್ರ್ದೇ ಗ್ರೂಪ್ದ ಅದಾರ ಅಷ್ಟು ಮಂದಿ. ಆಯ್ತಾ ಕಡ್ದ ಬಿಟ್ರ ಅವರು ಹೊಸ ಮಂದಿ.
ಹ್ಮ ಮತ್ತೆ ಊಟಕ್ ಏನ್ ಕೊಟ್ರಿ.
ಊಟಕ ಅದು ಯಾವ್ದೋ ಪೈಸ ಇತ್ತಲೇ ಅದು ಬ್ಯಾಳೆ ಪೈಸಾ.
ಹ್ಮ್ ಹ್ಮ್ ಸಾಮಾನು ಉಗ್ಗಿಕಿರು ಏನಪ್ಪಾ.
ಹ್ಮ
ನನಗ್ ಅನ್ಸಿದ ಮಟ್ಟಿಗೆ ರುತಿಕನ ಹೋಗಿರ್ಬೇಕು .
ಜಸ್ಟ್ ಲವ್ ಯುವರ್ ಸೆಲ್ಫ.
ಹ್ಮ್ ಜುಲೈ ಹತ್ತರ ಮ್ಯಾಲೆ
ಹ್ಮ್ ಅದ್ ಆಶೀವ್ನಿ ಅಕ್ಕ ಹೇಳ್ಯಾಳ್ ಮಾರ್ನಿಂಗ್ ಮೊನ್ನೆ
ಹಿಂಗೆನಾ.
ಹಾ ಮೊನ್ನೆ ನಿನ್ ನಿನ್ನೆನೋ ಮೊನ್ನೆ ಇಟ್ಟಳ ಹ್ಮು
ಹ್ಮ್ ಹ್ಮ್
ಇಟ್ಟಳ್ಳು ಮೇಬಿ ಅವ ಏನ್ ಫಾಲೋ ಅದನು ಏನ ಅದನ ನೋ ಸೇಮ್
ಹ್ಮ್
ಲೆ ಎಲ್ಲಿ ಅದು ಹೇಳಿದು ಸಂಡೆ ಹೇಳಿದ್ದು.
ಅದೇ ಎಲೆಕ್ಟಿವ್ ಮತ್ತ ಐಎ ಕ ಸೈನ್ ಮಾಡ್ಬೇಕಂತ.
ನಾ ಏನ ಅದು ಎಲೆಕ್ಟ ಮತ್ತ್ ಈಗ ಹೊಸದಾಗಿ ಬಂದು ಏನೋ ಅಂದ್ಕೊಂಡಿದ್ದೆ ನ ಅದು ಓದೇ ಇಲ್ಲ ನ ಪೂರ್ತಿ ಫಸ್ಟಿಗೆ.
ಹ ಇಲ್ಲ ಅವ್ ಪಹಿಲೆ ಐ ಎ ಇರ್ಬೇಕ್.
ಹ್ಮ್
ಅವು ಸೈನ್ ಮಾಡ್ಬೇಕತ್ತ.
ಅವ್ರದ್ದು ಇದ್ರ ಮೇಲೆ ಸಹ ಮಾಡಿ ಕೊಟ್ಟು ಬರಬೇಕೇನೋ.
ಹ್ಮ್
ನಾಳೆ ನಾಳೆಲ್ಲಿ ಮಧ್ಯಾಹ್ನ ಕಡೆ ಬರಕ್ರಿ ಅಂತ ನೀವು ಅಷ್ಟು ಮಂದಿ.
ಟೈಮ್.
ಹ ಆಮೇಲೆ ಹನ್ನೆರಡರ ಮ್ಯಾಲಂದಾನ ಹನ್ನೆರಡುವರಿ ಮ್ಯಾಲಂದಾನ.
ಹ್ಮ್
ಹನ್ನೆಡುವರಿ ಮೇಾಲ ಅಂದ್ರ ಎರಡಕ್ಕ ಹಂಗ ಬರ್ರಿ ನಮ್ದು ಎರಡ ಕ್ಲಾಸ್ ಇರ್ತವ.
ಹ
ಒಂದು ಅರ್ಧ ಗಂಟ ಮತ್ತೆ
ಹ್ಮ್
ಮದುವೆಯಾಗಿ ಬಿ ಹನ್ನೆರಡುಕಂಗ ಬರ್ಲಕ್ ಅವ್ರು ಇಂಡದೆ ಒಂದ್ ಎರಡಕ್ ಹಂಗ್.
ಮಾದುವ್ಯಾಗ್ ಎಲ್ಲಿ
ಏನ್ ಮಾಡ್ತಾನಪ್ಪಾ ಇವತ್ತ್ ಕೇಳ್ದೆ ನ ಫೋನ್ ಹಚ್ಚಿ ಮುಂಜಾನೆ ನೀ ಫೋನ್ ಹಚ್ಚ ಅದ ಆದ್ ಬಳಕ ಫೋನ್ ಹಚ್ಯಾನ್ ಅವ ಏನೋ ಒಂದ್ ಗಂಟ ಬುಕ್ ಇವತ್ ಮತ್ತ್ ಕುಂತ ಓತಿನ್ಲೆ ಅಂದನು ಏನ್ ಮಾಡ್ಯಾನ ಏನೋ.
ಹ್ಮ್
ಮತ್ತ ಇವತ್ತು ಗಾರ್ಡನಿಗೆ ಹೋದಾಗ ಅಲ್ಲಿ ಕೇಳಿದ್ರ ಏನು ಓದಿಲ್ಲ ಅಂತ ಅಂತ್ ಹೇಳ್ತಾನ್ ಮತ್ತ
ಹ್ಞ
ಮಕಣೋಣ ಅಂತ ಕುಂತು ಹ ಅವ್ರ ಮಮ್ಮಿ ಹಬ್ಬಸ್ ಇದಕ್ ಹೋಗಂತೆ ಅಂದಾರಂತ ಏನು ನಮಜಿಗೆ ಹೋಗಂತೆ ಅಂದಾರ ಅಂತ ಇವ ನೋಡ್ರರು ಬಂದ್ ಮತ್ ಇಚ್ಚಿ ಕಡೆ ಮನ್ಯಾಗ್ ಬಂದ್ ಮಕ್ಕೊಂಡಾನ್ ಅಂತ.
ಹ್ಮ
ಅಡಿ ತಗೊಬಂದಾರ ಚೈನನ್ ಅವವಾಜ್ ಅಥದ್ ಅಂತ.
ಹಾ
ಚೈನ್ ಚೈನಾ
ಎದರ್ದ
ಪಲ್ಸರ
ಯಾವ್ದ್ ಗಾಡಿ
ಪಲ್ಸರ್ ಗಾಡಿ ಹ ಚೈನ್ ಅವಾಜ್ ಆತದಂತ
ಹ್ಮ್
ಆಮೇಲೆ ಮಾಡಸ್ತೇನೆ ಅಂತಂದಂತ ವಾಶ್ ಅದೇ ಚೈನ್ ಪ್ಯಾಕೆಟ್ ಹೋಗಿ ಅದ ಅವಾಗ ಮೊದಲೇ ಆವಾಜ ಹೊಂಟಿತ್ತು ಸ್ವಲ್ಪ
ಹಾ
ಜರ ಅವಾಜ್ ಹೊಂಟದ ಅಂತ ಹೇಳಿದಾರಂತ ಅದೇ ವಾಶ್ ಮಾಡಸಕೊಟ್ರ ಅಂತ ಮಾಡಡಿ
ಹ್ಮ್ ಹ್ಮ್
ಎಕ್ಸಾಟ್ ಒಂದ್ ರೂಪಾಯಿ ಹೆಚ್ಚಿಗೆ ಹಾಕಿಲ್ಲ ನೋಡು ಪೆಟ್ರೋಲ್ ಅವರು ಕಕ್ಟ್ ಕರೆಕ್ಟ್ ಹೋಗ ಬಂದ್ರು ಇಲ್ಲಿ ಬರೋದನು ಒಂದ್ ಸಾವಿರದ ಒಮ್ಮೆ ಖರ್ಚ ಕಥಮ್ ಅದಂತ ತಿ ಬಂದ ಕೊಡ್ಗನು
ಹ್ಞ
ಬಂದ ಒಂದ್ ಲಿಟರ್ ಹಾಕೊಂಡ್ರೆ ಹೆಚ್ಚುಕಮ್ಮ ಮತ್ ಅದ ಓಡ್ಯಾ ಮತ್ಕ ಕಟ್ಟಟ್ಬಿಟ್ಟರು ಅವನಿಗೆ
ಹ್ಮ
ಹ ಈಗ ಅಲ್ಲಿಗೂ ಹೋಗೋದ ಅಲ್ಲ ಒಂದ್ ಸಾವಿರ ಹಾಕಾರಂತ ಅಷ್ಟೇ
ಸಾವಿರು ಅಂದ್ರ ಎಟ್ ಲೀಟರ್ ಬಂತು ಒಂಬತ್ ಲೀಟರ್ ಬಂತ
ಒಂಬತ್ತು ಮೀಟರ್ ಹ
ಹ್ಮ್ ಲಿಟ್ರಿ ಗೇಟ್ ಕೊಡ್ತತದ
ಲಲೆಟ್ರ ನಲ್ವತ್ ಕೊಡ್ತದ ನಲ್ವತ್ತು ನಲ್ವತ್ತೈದರ ತನ ಹೆಚ್ಚಾಗಮ್ಮಿ
ಹೋಗೋದು ಎಡ್ನೂರ ಬರದ ಎರಡ್ನೂದ ನ ಅದು
ಹ್ಮ್ ಬರೋದ ಎರಡು ನೂರು ಹೋಗೋದ ಎರಡು ನೂರು ಅಂದ್ರ ಮ್ಯಾಗ ಒಂದ್ ಹತ್ತತ್ ಕಿಲೋಮೀಟರ್ ಅದ ಹೆಚ್ಚಿಗೆ
ಸಾಡೆ ಚಾರ ಸೆ ಕಿಲೋಮೀಟರ್ ಹಿಡಿ
ಹಾ
ಹ್ಞೂ ಕರೆಕ್ಟಯ್ನ
ಹೌದೆಲ್ಲ ಆಟ ಆಟ ಹೋಗಿಲ್ಲೇ ನಾವು ಮಣ ಹೋದಾಗ ಆಟ ಹೋಗಿಲ್ ನಾವು ಮೇಬಿ ಒ ಒಂದ್ ಆರ್ನೂರ್ ಆರ್ನೂರ ಅಟ್ಟೆ ಹೋಗ್ಯದ ಹೇಚ್ಚಕ್ಕಮ್ಮ
ಹ್ಮ್
ಹೇಳದೋಟೆ ಆಗದ ನಮ್ ದೋಸ್ತ ಹೇಳದಷ್ಟೇ ಆಗ್ಯದ ಆರ್ ಲೀಟರ್ ಹಾಕಿರ್ಲ ಕರೆಕ್ಟ್ ಅಂತಂದಿದವ ನಾವು ಪೂರ್ತಿ ದೇವಕರ್ ಹೋದ್ರ ಆರ್ ಲೀಟರ್ ಹೋತಿತ್ತ ಅದು ನಾವು ದವ ದೇವ್ಕರ್ ಹೋಗಿಲ್ಲ ಅದು ಅಟ್ಟೆ ಐದು ಐದುವರೆ ಲೀಟರ್ ಅಟ್ಟೆ ಹೋಗ್ಯದ ಹೆಚ್ಚೆ ಕಮ್ಮ ಕರೆಕ್ಟ್ ಕೊಟ್ಟದ ಅವ ಹೇಳ್ದಟ್ಟ ಮೈಲೇಜ್
ಹ್ಮ್
ಹೊಡೆದಿದ್ದು ಕರೆಕ್ಟ್ ಹೊಡೆದಿವೆ
ಹ್ಮ
ತರೊತ್ತಗೆ ಸಿಕ್ಕಲ್ಲನಾ